ಇಲ್ಲ ಗಾಡಿ ತಂಬರಕ್ಕೆ ಗಾಡಿ ತರಕ್ ಹೋಗಬೆಕ್ಲೆ ಯಾ ಗಡಿ
ತಂಗಡಿಗ ಬಾಗೇವಾಡಿಗಾ ಯಾರ್ಯಾರು ಹೊಂಟ್ರಿ.
ಇತ್ತನ ಯಾರ ತಯಾರಾಗಿಲ್ಲ.
ಅದ ನಾವು ಮುದ ನಾನ್ ಪ್ರರಣ ತಾಳಿ ಕೊಟ್ಟೀಟ್ಟ ನಾವು ಬಟ್ಟಿ ತರಕ್ಕ
ಹ್ಮ್
ಅದ್ಕ ಪೋನ ಪೋನ ಇ್ ಹೆಂಗಲ್ಲಯ ನೀನ್ ನೆತ್ತ ಹಾನ ಇಟ್ಟಿತ ಚಂತಕ
ಹ್ಮ ಹ
ತಾನ್ ಇಡ್ಲಿಕ್ಕೂ ಬರ್ತದ ನಿದ್ರಾಗ ಎ ಆನ್ ಇಟ್ರರು ಬರ್ತದ ಆ ನಿಡ್ಲಿಕ್ಕೂ ಬರ್ತದ
ಹ್ಮ್
ಹಾ ಹಾ ಹಾ ಊಟ ಮಾಡಲ್ಲ
ಹ್ಮ್
ಹ ಎಷ್ಟು ಕತಿನಿ ಇನ ಬಾಯಗೌಡಿಗೆ
ಹತ್ತವರೆ ಅಂದಕ್ಕೆ ನ ಜ ಫೋನ್ ಅಚೋ
ಯಾರಿಗೆ ಅವ್ರಗ ಏಟ ಅಂದ್ರ ರೊಕ್ಕ ಅದು ಮಾಡ್ಸಾಕ್. ಮಾಡಕ್
ಹ್ಮ ಹೇಳತಿವತ್ತು ಹೋಗಲ್ಲಕ್ಕತ ತಿ ಜಟತ ಹ್ಮ್ರ್ಚ ಕೂಡಿ ಕೂಡಿಲ್್ದನ
ಎಲ್ಲದಾನ ನವಾ
ನಚಿ ಕಣ
ಅಚ್ಚಲ ನಾನೇ ನೇ ಸುಮ್ಮ ಅದು ಏನ್ ಮಾಡ ಗೊತ್ತಾನ ರಿಪ್ಲೇಸ್ ಮಾಡಕ್ ಹೋಗ್ ಇದೆ ರಿಪ್ಲೇಸ್ ಮಾಡ್ಲಿಲ್ಲ ಅದು ಐದ್ ಟಾಸ್ಕ್ ಕಂಪ್ಲೀಟ್ ಆಗಿದ್ದು ಇನ್ನ ಐದ್ ಎಕ್ಸ್ಟ್ರಾ ತಗೊಂಡ್ಬ ಬಿಟ್ಟೀನಿ ಅದ್ರಾಗ. ಹತ್ತು ಮಾಡ್ಬಿಟ್ಟಿ
ಹಂಗ ಮೂವತ್ ಬರ್
ತಾ ಮೂವತ್ರರ ತಗೊಬೆಕೊ ಗೊತ್ತಿಲ್ಲ ನನ್ಗ ಹತ್ ಆಗ್ಯಾವ ಇದ ಇದ್ ಸದ್ ಅರ್ನೆದು ಇದು ಮಾಡ್ತಿರೋದ್ ನಿಮ್ ಜೋತ್ಗಿ.
ಹ್ಮ್ ಹ್ಮ್
ಕಂಪ್ಲೀಟ್ ಮಾಡಕಲ್ಲ ಈಸಾದ್ ನೆಕ್ಸ್ಟ್. ನಿನ್ನೆ ರಮೇಶ ನಾನು ಸಂತೆಗ ನಾ ಕೆತ್ತಿದ ತುಷ್ಯಾರ್ ಹೆಚ್ಚಿಲ್ಲ ಅವ ಹಚ್ಚಿರ್ ಹೋಗಲಾಗಿದ್ದ ನಿನ್ ಯಾಕ ಅವರು ನೀವು ಅದು ಇದು ವ್ಯಾಪ ಇದು ಮಾಡಕಿಂತ ಮುಂಚೆನೆೇ ಪೋನ ಅಚ್ಚಕಂತ್ಯ ಅಂತಿದು ಮಹೇ ಬರತೈತದು ಆರ್ನಿಂಗ್-
ಹ್ಮ್ ಹ್ಮ ಅವ ಪಿನ್ ಕೋಡ್ ಹಾಕಬದ್ಲು ಏನ್ ಆಖ್ಯಾನ ಒಪನ್ ಆಗದಿಲ್ಲ ಅವ್ನ್ದ
ಹಾ ಡಿಲೀಟ್ ಮಾಡಿ ಕ್ಲಿಯರ್ ಡಾಟ ಮಾಡಿ ವಾಪಸ್ ಕ್ಲಿಯರ್ ಡಾಟ ಮಾಡ ವಾಪಸ್ಗ ಲೋಗಿನ್ - - ಗತ್ತತಲ್ಲ ಹೌ ಏನ್ ಮಾಡ್ದತನ. ಅವನ್ ಯಳ್ನ ಯಾರ್ ನಂಬರ್ ಬೇಕ್ ಅದ ಬೆಕ್ಕದಂಗ ಅವಂಗೇನ್ - - ಇಲ್ಲೇ ಹ ನಾನು ಬಸ್ ಸ್ಟ್ಯಾಂಡ್ ಮುಂದೆ ತಿರಿಗಿ ನಡ್ಕೋತ
ಮತ್ತೆನ್ ಸಮಾಚಾರ ನಿಮೂರ್ ಕಡೆ ಮಳಿ ಬೆಳಿ. ಕಡೆ ಶಾಂಡ ಬರಪ್ಪ ಮೈಸೂರ್ ಕಡೆ ಫುಲ್ ಮಳಿ ಐತ್ ನೋಡ್ - -
ಹಾಚ ಇಕಡೆ ಒಂದ್ ಎರಡು ಮೂರು ಶಾಲಿಗಳ್ ಇದವ್ ಬಾಗಲ್ಕೋಟೆ ಬಿಜಾಪುರ.
ಇಲ್ಲ ಏನ್ ಲೆ ಮಳಿ ಇಲ್ಲ ಶಾಂತ್ ಇಲ್ಲಪ್ಪನು ಯಾವರು ಮಡ್ಕೆಸ್ವರ್ ಅಂನಂಗ್ ಆಯ್ಬುಟೈತ್ ನಮಗಾರ.
ಹೌ ಪುಲ್ ಮಳಿ ಇಲ್ಯ ಇಲ್ ಹಾಂಗ್ ಹೊಡಿದದ ಮಳಿ ಪುಲ್ಲಾ ಮೈಸೂರಾಗಂತ ಹಾಡದ್ರ ಚಿತ್ ಪತ್ತಂಗ್ ಬಿದದ್ ಮಳಿ ಒಂದ್ ತಾಸ್ ಬರಬ್ಬರು ಒಂದ್ ತಾಸ ಎರಡ್ ತಾಸ್ ಮಳಿ ಹ ಬರಗಲ್ಲ ದಳ್ ಈ ವರ್ಷವು ಬಿಜಾಪುರ್ ಕಡೆ
ಬಾಲ್ ಕೊಡದವ್ ಇಲ್ಲ
ಹಾ ಇದ್ ಹ್ ಮಾಡ್ತಿ ಜಾತ್ರೆ ಬಂದದ ಎಲ್ಲ ಬಂದದ.
ಅಚ್ಚಾರೆನ್ ಅಲ ಅ
ಏ ಎಚ್ಚಾರಪ್ಪ ಗಂಬಿ ಕಂಬಿ ಜೋತ್ ಬಿದ್ದ ಒಂದ ಎರಡ್ ಅಂಗ ಒಂದ ಒಂದ ಎರಡ್ ಮೂರ್ ನಾಕ್ ಐದ್ ಐದ್ ಅಂಗಡಿ ಹೆಚ್ಚಾರ ಐದ್ ಆ ಯಾರು ಇನ್ನ ಬಂದಿಲ್ಲ ನಾಳೆಗಲ್ ಕತ್ತಲ್ ಗಾಡಿಯಲ್ ಅದೆ ಏ ನ ಬರ್ಲ್ ಬರ್ಲ ಅದು ಹ
ಯಾರಾದ್ರೀ ಹಲೋ
ಹ ಮತ್ತೇನು ಇದಚ್ ಇದ್ಆಡಕೈತ್ವ ಲೆ ಯಾರು ಇಲ್ಲ ಒಬ್ನೆ.
ಅರೋಣ
ಹ ಇಲ್ಲ ಲೆ ರಾಕಿ ಇಲ್ಲ. ಹಾ ಜಾತ್ರಾಗ ಮಲ್ಲೇನ ಗುಡಿಬಲ್ಲಿ ಅದೇನಿ ಹಾ
ಅರುಣೆ ಅರುಣ್ಯಾಗ
ಅರಣ್ಯಾಗ ಸ ಇಸದ ಹಚ್ಚತಿನಿ ಬಾ ಅಂತ ಹೇಳತಿನಿ ಅವ ಇನ್ ಜಳಕ ಮಾಡಿಲ್ಲ ಅಂತ ಅನಪ
ಅವನೌನ ಜಳಕ ಮಾಡಿಲ್ಲ ಏನು ಮಾಡಿಲ್ಲ ಅಂತ ಅಳ್ಕೋದೆ ಕುಂದರ್ತ ಫೋನ್ ಹಚ್ಚಿದಿಲ್ಲ ಯಾರ ಹುಡುಗ ಅಳಕತ್ತದ ನೋಡ ಹಲೋ ಸೌಕಾರ ಎಲ್ಲಿ ಬರಲೇನ ಹೋರಕ್ಕ‌ಇನ್ನಾ ರೇಷನ್ ಚಿಂತಿ ಮಾಡತಾನ ಹಾ ಒಂದ ಹತ್ತ ರೂಪಾಯ ತಗೊಂಡಕೇಸಿನ ನಂದೊಂದ ಹತ್ ರೂಪಾಯಿ ನಿಂದೊಂದ ಹತ್ ಹತ್ ರೂಪಾಯಿ ಎರಡು ತೋಂಕೆ ಈ ಕಡಿ ಬಾ ಮಲ್ಯನಗುಡಿ ಬಲ್ದಿನಿ ಬಾ ಇಪ್ಪತ್ ರೂಪಾಯಿ ತೊಂಬಾ ಪಟ್ಟ ಆ ಕಡೆ ಇವ ಸತ್ಯಂತ ಆಗ ಬಾ ಸತ್ಯಂತ ಸತ್ಯನ್ ಕರ್ಕೊಂಬ ಅಂಗ ಬರಾಗ ಹಲೋ ಹರಣ್ಯೆ ಕರ್ಕೊಂಬಾ ಸತ್ಯ ನ ಹಂಗ ಬರಾಗ ಬಂದ್ ನೋಡ್ ಬರ್ತಾ ನೋಡ ಈ ಸದ್ದ ಅಕಡೆ ಸತ್ಯ ಬರ್ತಾನ ನೋಡಲೇ ಈ ಸದ್ದ ಅಲ್ಲೇ ಬರ್ತಾನ ಬೈಕ್ ತೋಂದ
ಸಣ್ಣ ಬರಾತೀನಿ ನಾನ್ ಮಾಡಸ್ತೇನಿ ರೇಷನ ಹಂಗದರ
ಅಲ್ಲೇ ರಮೇಶ್ ಇದ್ದಾನೆನ ನೋಡ್ ರಮೇಶ್ ಫೋನ್ ಹಚ್ಚಿನೆ
ಹ್ಮ್ ಅವ ಬಂದ್ರ ನಾಕ್ ಮಂದಿ ಆತವಿ ಮತ್ತ ಅರುಣೆ ಕರಕೊಂದ ಹೋಗಂಗಲ್ಲ
ಏ ಅವರ ಚೀತಿನೇ ಮಾಡ್ಸಲ್ಲ ಹೇಳ ಚೀಟಿ ಸಂಜಿ ಕಡೆ ಮಾಡ್ಸಮ ಬೇಕಾರೆ ಎಲ್ಲಿ ಒಳಗ್ ಬಿದ್ದರೊಲ್ಲೇ ಸುಬೆ ನಿಮ್ಮ ಹಾಣ್ಣ ಬಂದಿಲ್ಲೇನ ಲೇ ಹಲೋ ಎಲ್ಲಿದ್ದೇವೊ ಮನ್ಯಾಗ ಬರ್ಲಿ ಏನ್ ಸತ್ಯಾನ ಅಲ್ಲೆ ಅದಾನ ಬರಕತ್ತಿದ್ದ ಈಕಡಿ ಊರಕ್ ಬರ್ಲಿ ಯಾಕ್ ಸುಮ್ಮ ಯಾವಾಗ್ ಬರತ್ತಿ
ಜಳಕ ಮಾಡಿ ಟೈಮ್ ಮಾಡತ್ತಿ ಬಿಡು ಅಕಡಿ
ಇನಾ ಅರ್ಧ ತಾಸು ಆಯ್ತ ಹೇಳ ಜಳಕಾ ಮಾಡಿ ಏನ್ ಮಾಡವಪ್ಪ ನೀನು ಜಳಕ ಮಾಡಿ ಏನ್ ಮಾಡ್ತಿತ್ತು ಹ ಹೇಳ ಸತ್ಯ ಹೇಳಲ್ಲಿ ಅವ ಇನ್ನ ಇಗರ ಅಲ್ಲೇ ಹೋಗಿದ್ದೆ ಮಲ್ಲೆನಗುಡಿ ಹೊಂಟಿದ್ದೆ ರಮೇಶ್ ಅಪ್ನೇಗ ಮಾತ್ ಕಟ್ಟೇತವ ನಾವು ಬರ್ತಾನಂತ್ ಬಾ ಅಲ್ಲೇ ಅದನ ನೋಡಲೆ ಕರ್ಕೊಂಬ ಅವನೋಬ್ಬನ ಬರ್ತಾನ ಜಳಕ ಮಾಡಾರನೆ
ಅರುಣೇ ಬರ್ತಾನ ಅಲ್ಲೇ ಇರರಿ ಮತ್ತ ಇಬ್ರು ಕೂಡೆ ಬರೀ ಬೈಕ್ನಾಗ ಹು ಅರಣೇ ಬರ್ತಾನ ಈ ಸದ ಹಂಗ ಟ್ಯಾಣಂದು ಅವ ಗೊತ್ತಲ್ಲ ಗೊತ್ತ ಗೊತ್ತಿಲ್ಲಾಲೇ ನಿನಗೂ ಗೊತ್ತಿಲ್ಲ ಬರ್ತ್ ನಂದ್ ಇಪ್ಪತ್ತ್ ನಿಮಿಷ ಆಗಿಂದ ಬರ್ತಾನವ
ನಾನೇ ಊರ್ ಮುಟ್ಟುತಿನಿ ಅನ್ಸುತ್ತತ ಹಂಗಾದರ
ಪ್ಪ ನಾನು ಮುಂಜೆ ಮುಂಜೆಳ ಎರಡ್ ರೌಂಡ್ ಬೈಕ್ ನಾಗ ಅಡ್ಡಡ್ದಿ ಮಸ್ತ್ ಚಿಲ್ ಆಯ್ತು ಮದು ಸೀದಾ ಗಾಡಿ ಮ್ಯಾಗ ಹೊಡ್ದ ಸಡ್ನ್ಯಾಗ ಹೊಡದ್ ಕೆಸಿಂದ್ ನಮವ್ವನ ಕೈಲೆ ಬೈಸ್ಬಂಕಸಿನ್ ಸೀದಾ ಹೊರಾಗ ಬಂದಿ ನೋಡಿ ಈಗ ಆಯ್ಯಪ್ಪ ಹ ಮನ್ಗ ಸೀದಾ ಮನಗ ಸೀದಾಗ
ಹ್ಮ ಕಲ್ಮ ವಡೋ ಇಲ್ಲ ನಿಮ್ಮ ಮುಂದ ಮುಂ ಕಾಲ ಮೇಲೆ ನೋಡ್ದ
ಹೊರ್ದಿಲ್ಲ ಮೂವತ್ತೊಂಬತ್ತು ಬೈ ಇದು
ಅಲ್ಮ ರದೇಮ
ಕಲ್ಮರ್ದ ನೋದು ಇಲ್ಲ ಇನ್ನು ಅನ್ನದಲ್ಲಿ ನಾು ತುಂಬಾ ಅಂದೆ ಮೇವ ತಂಬ ಅಂದ್ರೆ ಅಷ್ಟೇ
ಏ್ ಬರ್ತಾನ ಇ ಹೇಳ ಶಂಟಕ ಹೊಕ್ ಬರ್ತಿನನಿಲ್ಲ ಏ
ಬಾಬಾ ಬಳವರ್ಗಟ್ಟಿದ್ದ್ಯ ತಪ್ಪ ಇಟ್ಟ ಏನ್ ನೀನ್ ಕಾಲ್ ಕೊಟ್ಟಿಲ್ದವ್ರ ಹೇಳ ಸತ್ಯ ಏ ಈಗ ಓ ಟಿ ಪಿ ಬರ್ತಾವ ಏಳ್ನೇ ಇದು ಸ್ಟಾ ಸ್ಟಾರ್ಟಿಂಗ್ ಓ ಟಿ ಪಿ ನುಗ್ಗು ಬರ್ತಾವಪ್ಪ
ಇಲ್ಲ ಒಂದೇ ವರ್ತಕ್ಕ
ಇನ್ನು ಟಣ್ ಟಣ್ ಟಣ್ಣ ಅಂತ ಓ ಟಿ ಪಿ ನನಗೂ ಬಂದಾವ ರಮೇಶಗ ಬಂದವು
ನನ ನಂದೇ ಬರ ಹೊಟ್ಟಿಗೆ ಬರತ್ತ ಏ
ನಂಗ ಹೊರ್ತ ಹೊತನು ಟಾಣ ಟಾಣ ಅಂತೇಳಿ ಹನು ಅವನ ಫಿಫ್ಟಿ ಪರ್ಸೆಂಟ್ ಡೇಟಾ ಕಲ್ಲಿ ಅನಂತುರಿ ತಿಡ್ಲ ಎಪ್ಪ ಇವನು ಅವನ ಯೂಟ್ಯೂಬ್ ಡೌನ್ಲೋಡ್ ಆ ಕತ್ಬಟ್ಟ
ೊಂಡ ಅರ ಕಟ್ಟದೆ ಕಟ್ಟದೆ ನ ತಿರ್ಗೆ ದ ಹಾದ ದಸೆ ಆಾಕಂತ ಮಗ
ಟುಡೆೇ
ನಿಜ ಚೆನ್ನ ಬರಲ್ಲ ನೀವು ನೀವುದ ಚೆನ್ನಾಗ ಬರಲ್ಲ
ಸರ್
ಪಚೆ ಹಲೋ ಹಾ ಹಸ ರೆಡಿ ಹಾಗು
ಹ್ಮ ಫೋನ್ ಅಚಲ
ಾಸ ಬರದ ಆಗತ್ತ ಸು ನಾ ಬರಾತ ನೋಡು ಮತ್ತ ಎಲ್ಲ ಕೂಡುಗರ ಮೆ ಮುಂದ್ದೇನನೆ ನಕ ಮ ತಾಲದಿನ ಅಂತ ಹೇಳಿ ಅವಂಗರ್
ಚಿಂತೆಡಿ ಅವ ಏನ ರಿಂಗ್ ಆಗತದಪ್ಪ ಎತ್ತಾವಲ್ಲಗನ
ಕರ್ಮಚಾರಿಿಯದನು
ಅಂಗ ಅವ್ನು ತಲಿಕಟ್ಟವು ಅದನುವು ಹಲೋ ಹೇಳಧೀ ನಷ್ಟ ಮಾಡಕ ಅಂತಲ ಸತ್ಯ ನೀ ನಡ್ಕೋತ ಬಾ ಸ ನಡ್ಕೋತಪ ನಷ್ಟ ಮಾಡತ್ತ ಅಂತ ರಮೇಶ್ಫೋನ ರಮೇಶ್ ಫೋನ ಅಚ್ಚತೀ ಸರಿ
ಹ್ಮ ಇಲ್ಲ ಕೂಡಿರ ಮ ತಾಲಿ
ಹಾ
ಟೈಮ್ ಹಾಕಂತ ನಬೇಕು ನ ಅ ಹಾ
ತಡಿ ವಾಳ ನಿಂಗೆ ಹಚ್ಚುತ್ತೀನಿ ತಡಿ